ಹಲೋ ಹಲೋ ಏನ್ ಮಾಡ್ಲಕತ್ತ
ಏನಿಲ್ಲ ನೋಡ್ರಿ ನಮ್ದು ಊಟ ಆಯ್ತಿಲ್ವ
ಊಟ ಆಯ್ತ್
ಹಾ ಊಟ ಆಯತ್ರಿ ಸುಮ ತಿರ್ಗ ಏನ್ ಮಾಡ್ಲಾಗತ್ತೀರಿ
ಆ ರೀ
ನಿಮ್ದು, ಊಟ ಆಯತ್ರಿ! ..
ಹಾ, ನಂಬುದ್, ಆಗ್ಯದ್, ನೋಡ್ರಿ! ಊಟ ಆಗ್ಯದ, ಎಲ್ಲ, ಆಗ್ಯದ್ರಿ, ನಿಮ್ದ. .. ಏನುನಾಡುದರಿ, ಸುಮ್ನೆ! ಅವನ, ಕುಂತಿದ್ದೇವ್ರೀ. .. ಹಾ, ಹ, ಎಲ್ಲಿಗೆ! ಡ್ಯೂಟಿಗೆ, ಹೋಗಿದ್ರ ಡ್ಯೂಟಿ, ಹ, ಎಲ್ಲಿ? ದೂರ, ಆತದ್ರ, ಸನ, ಆತದ್ರಿ. ..
ಇಲ್ಲೇ ಅದೇರಿ. .. ಚನಿ, ಆಗ್ತದೇ, ಹೋಗಿ ಆರಾಮ್ಸೆ, ಬರುದ್ರಿ, ಹಲೋ? .. ಅದೇ, ಹೋಗಿ, ಆರಾಮ್ಸೆ! ಬರ್ ಏನ್ ಮಾಡಡ್ತೀನಿ. ..
ಹೌದ್ರಿ, ಎಷ್ಟ, ಎಸ್ಟ್, ಮಂದಿ, ಓಗುತೀರಿ. ..
ನಾನು, ಒಬ್ಬಕಿನೀರಿ. ..
ಬೈಕ್ ನಾರಿ, ನಿಮ್, ಫ್ರೆಂಡು! ಅವು, ಯಾರು ಹೋಗಲ್ಲ, ಏನ್ರಿ? .. ನಿಮ, ಫ್ರೆಂಡ್, ಬರ್ತಾರ ...
ಹಾ, ಬರ್ತರಿ, ಬರ್ತಾರ, ಬರ್ತರಿ, ಅಲ್ಲೆಲ್ಲ? .. ಹಾಂಗೆ, ಕಲ್ಲ. ..
ಹಾ, ಹಾ, ಹಾ ಎಸ್ಟು, ಮಂದಿರಿ. ..
ನಾವ್ರೀ, ಮೂವರ್, ನಕ್, ಜನ, ಇದ್ದೀರಿ. ..
ಹಾ, ಹಾ ನೋಡು ಮೆಡಿಕಲ್ ಮುಗ್ದದ ಅಂದಂಗ, ಆಯ್ತು, ನಿಮ್ದು. ..
ಮುಗಿತ್ರಿ, ನಾಲ್ಕವರೆ ವರ್ಷ ಮುಗೀತು ಇವಾಗ ಏನಿದ್ರು, ಕೊನೆಯದು? ... ಮುಗಿತ್, ಅಂದ್ರೆ ಆಯ್ತ್ರಿ! ..
ಹಾ, ಆಯ್ತಾಯಯ್ತು, ಎಸ್ಮತ್, ಚನ್ನಗಿರಿ, ನೀವು ಅಕ್ಕ, ತಂಗಿಯಾರು. .. ತಕೊಂಡುಬರೋ ..
ನಾವ್ರಿ, ಮೂವರ್, ಜನ, ಆಕತ್. .. ಅಕ್ಕ, ತಂಗಿರಿಗೆ, ಒಬ್ಬ, ಲಾಸ್ಟ್! ಒಂದ್ ಆಯ್ತೂರಿತಮ್ಮ
ಹಾ, ಹಾ, ಏನ್! ಮಾಡ್ತದ್ರಿ, ಅದು? .. ..
ಅಧೂರಿ .. ಮುದ್ದೆಗೆ, ..
ಹೌದ್ರೆ, ಮುಗಿತದ, ಏನ್ರಿ, ಈ, ವರ್ಷ. ..
ಹಾ, ಈ, ವರ್ಷ, ಮುಗತದೇ! ..
ಹ್ಮ್, ಹ್ಮ್ಮ್,, ಅವ್ರಿಬ್ರು ನಿಮ್ ತಂಗಿಯಾರ ಏನ್ ಮಾಡ್ತಾರಿ? ..
ಏನಮ್ಮ, ಬೇಕು! .. ಈ, ನೀಟಗ್ ಪ್ರಿಪೇರ್ ಹಾಕ್ಲಿಲಿಯನ್, ಡಾಕ್ಟರು, ಹಾಗುಬೇಕು. ..
ಹಾ, ಹಾ, ಹಾ, ಹಾ, ಹಾ. ...
ಹಾ, ಇನ್ನು ಬೇಕು, ಏನದ ನೋಡ್ರಿ! ಫಾರ್ಮಸಿ ಮುಗಸಿಕ, ಮೆಡಿಕಲ್ದಾಗ, ವರ್ಕ್. .. ಹ. ..
ಐಕಿ, ವಾರಕ್, ಮಾಡ್ತಾರೆ ನಿಮ್ಮ! ಬಾಬಾ ಮಮ್ಮಿ ಅವರು, ಏನು, ಕೆಲಸ ಮಾಡ್ತಾರಮ್ಮ? ..
ನಮ, ಮಮ್ಮಿನೂ, ಮಮ್ಮಿಯ, ಮನೆಗೆ, ಹೆಂಗ. .. ಕೆಲ್ಸ, ಮಾಡ್ತಾರೆ! ನಮ್ಮ ಪಪ್ಪ, ಏನಾದಾರಿ? .. ವೈಸ್, ಪ್ರಿನ್ಸಿಪಲ್. ..
ಹ್ಮ್. ..
ಹ್ಮ್ಮ್, ಮನೆಗೆ, ಏನ್ ಮಾಡ್ತಾರೆ! ಮಕ್ಕಳು? ..
ಹೇ, ಇಬ್ಬರು ಗಂಡು ಮಕ್ಕಳು, ಇಬ್ಬರು ಹೆಣ್ಮಕ್ಳಾರ್ರಿ! ನಮ್ಮ, ಮನ್ಯಾಗ, ನಿಮ್ ಅಂಕಾಲಾರ. ..
ಹ. ..
ಅವ್ರರು, ನಿಮ್, ಅಂಕಾಲ, ಬಿಸ್ನೆಸ್, ಮಾಡ್ತಾರ್ರೀ! ನಾವು, ದುಡಕೊ, ಬರ್ತೀವಿ, ಅಲ್ಲ ಮನಿ. .. ಮತ್ತ, ಅಂದ್ರೆ! ಈ ಕಡೆ ಬೆಂಗ್ಳೂರಿಗೆ,, ಬಂದೀ? .. ಬೆಂಗ್ಳೂರಾಗ, ದುಡಿತೀವ್ರರಿ! ಹ, ದಿನಾ ನಾಲ್ಕನೂರು, ರೂಪಾಯಿ, ಕೊಡ್ತಾರ, ಮತ್ತ. .. ನಮ, ದೊಡ್ಡ ಮಗ, ಅಂಗಡಿ ಅದ, ಹು. ನಮ, ದೊಡ್ಡ, ಮಗ ಕಿರಣಿ ಅಂಗಡಿ ಇಟ್ಟನ್ರರಿ! .. ಹ, ನೋಡಮ್ಮ. .. ನಮ್ಮ, ದೊಡ ಮಗ ಕಿರಣಿ ಅಂಗಡಿ! ಅದ ಮತ್ತತ್, ನಮ್ಮ್, ಮನೆಯವ್ರು, ಟೈಪಿಸ್ಟ್ ಮಾಡ್ತಾರೆ. .. ಜರಾಕ್ಸ್ ಮಿಶನ್ ಹ ಮಾಡ್. ತರ ಮತ್ತ ಸಣ್ಣ ಮಗ ಹ್ಮ್ಮ್. ಹ್ಮ ಓದ್ತನ್ರಿ ಸಣ್ಣ ಮಗ ಓದ್ತಾನ ಆಕಿ ದೊಡ್ಡ ಮಗ. ಳನು ಓದ್ತಾಳ ಒಬ್ಬಕಿ ಮಗಳ ಇನ್ನ. ಹಾ ಒತಳರಿ ಆಕಿನು ಒತ್ತಾಳ ಅವನು ಒತ್ತಾನ ಕಿರಣಿ ನಡ್ಸ್ಬಂದ್ ಓದ್ತಾನ ನಾವು. ಬೆಂಗ್ಳೂರಿಗ ದುಡಿಯಕ ಬಂದಿ ಹ್ಮ.
ಹಾ ರೀ.
ಹ್ಮ ಇಷ್ಟೆಲ್ಲಾ ಬಂದಿವ ನೋಡ್ರಿ ನಿಮ್ದ ಏಟ ಏಟ ಆದ್ರಿ ಹೊಲ ಹ.
ನಾವು ರಿ -
ಅದ ಸಬ್ಮಿಟ್ ಹೊಡದನ ನಾ ಇನ್ನ ಆ ಜಮಾ ಅಗವತ ಇನ್ನ ಬ್ಯಾಂಕ್ ಅಕೌಂಟ್ ಮಾಡಬೇಕ ನಾ.
ಊರಾಗ ಅವ ರೀ ಒಂದ್ ಆರ ಆರ ಎಕರೆ ಅವ.
ಹ್ಮ್ ಏನೇನ್ ಹಚ್ಚಿರಿ.
ಏನ್ ಹಚ್ಚರ ಏನ ರಿ.
ಹೌದ್ರಿ ಹಾ ಹೇಳ್ರಿ.
ಹ ಏನ್ ಹಚ್ಚರ ಏನ ರಿ ನಮಗ ನಾ ಆ ಕಡೆ ಮಾಹಿತಿ ಗೊತ್ತಿಲ್ರಿ ಹೋಗಿಲ್ಲಲ್ರರಿ ಆ ಕಡಿಗಿ. ಆ ಊರಿಗ ಬಂದ ಬಿಟ್ಟಿವ ಮನಿ ಕಡೆ ಹೋಗಿಲ್ಲ ಹಂಗ ಹಾಗಿ ಗೋತ ಇಲ್ಲ ರಿ.
ಹಾ ಹಾ ಹೇ ಕರಿ ಸ್ಟರ ಪಿರ್ ಹೋಗಿದ್ರೆ ನ್.
ಏನಿಲ್ಲ ನೋಡ್ರಿ ತಿಂಗಳ ಮುಂದಿನ ತಿಂಗಳ ಇಟ್ಟಾರಿ ಟ್ರಿಪ್ಪು.
ಹಾ ಯಾವ ಊರ ರಿ.
ಇಲ್ಲೇ ಇದು ಕೊಡೆ ಕೆನಾಲ್ ಲು. ಅಲ್ಲೆಲ್ಲಾ ಹೋಗ್ ಬರ್ಬೇಕ ಅಂತ ಅನ್ಕೊಂಡಾರ್ರಿ.
ಹಾ.
ಬೀಚ್ ಗೀಚ ನೋಡ್ಕೊಂಡ್ ಬರಮಂತ ಅಂದಾರ ಆ ಅದಕ್ಕಾದ್ರು ಒಂದ್ ಐದ. ಸಾವಿರ ಖರ್ಚ ಅಗತದ ಅಂತ ಹೇಳ್ಯಾರಿ ಅದಕ್ಕೆ ಸುಮ್ಮ್ ಕುಂತಿನಿ ನಾನು. ನೋಡ್ಬೇಕು ಹೋದ್ರೆ ಹೋಗ. ಈ ಸಲ ಹ್ಮ್.
ಏನ ಹಳ್ಳಿ ಬರ್ತಾದ್ರೆ ಏನ ಗುಲ್ಬರ್ಗದಾಗೆ ಮನಿ ಆದ್ರ ನಿಮ್ದು.
ನಮ್ದು ಗುಲ್ಬರ್ಗ ದಾಗೆ ಮನಿ ಅದ ರೀ ನಮ್ದು.
ಹಾ ಹಾ ನಿಮ್ಮ ಮಮ್ಮಿರದ ಅವ್ರದ್ದು ಎಲ್ಲರ್ ದುರಿ.
ನಮ್ಮ ನಮ್ಮ ಮಮ್ಮಿರದ್ದ ಎಲ್ಲಾ ಬೇರೆ ಊರ್ ಅದರಿ. ನಾನಿನ್ ಕಲೀಲೆಕ್ಕ ಅಂತ ಬಂದೀನ್ರಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಗೋಲ್ಬರ್ದ. ಹ್ಮ್ ಹ್ಮ್ ಹ್ಮ್ ನಿಮ್ ಮಮ್ಮಿ ಎನಾನ ಬ್ಯುಸಿನೆಸ್ ಮಾಡ್ತಾರ.
ನಮ್ಮ ಮಮ್ಮಿ ಟೇಲರಿಂಗ್ ಮಾಡ್ತಾರಿ.
ಹ ಹಾ ಹ ಬಟ್ಟಿ ಹೋಲಿತರ ಹ ಹ ಹ ನೋಡವ. ಮಾಡ್ತಾರ ನೋಡ್ರಿ. ಹ್ಮ್ ಹಲೋ.
ನಾ ನಿಮ್ದ್ ಏನ ಅದರಿ ಬಿಸ್ನೆಸ್ ಅದ ಏನ್ರಿ ಸೈಡ್ಗಿ.
ಹ್ಮ್ ನಮದ ನಾದ್ರಿ. ಕಿರಣಿ ಅಂಗಡಿ ಅದ ಮತ್ತ ಟೈಪ್ಟ್ ಜೆರಾಕ್ಸ್ ಮಿಚನ್ ಅದ ಆದ್ರೀ ಮತ್ತ ದುಡಿಯಕ ಹೋಗ್ತೀವಿ. ಈ ಬೆಂಗ್ಳೂರ್ ಇದ್ದವು ಬೀಜ ಹಚ್ಚ ಬಂದಾವ ಅಂತ ಊರ್ ಕಡಿ ಬಂದವ್ರಿ. ಮತ್ತ ಅತ್ತಿ ಹ ಅತ್ತಿ ಊರಿವಿ ಒಂದ್ ವಲ. ತೊಗರಿ ಹಚ್ಚಿವಿ ಹ್ಮ್ ಅವೆಲ್ಲಾ ಛೇದಿ ಬಂದಾವ ಛದಿ ತಕೊಂಡ್ ಮಾತ ಬೆಂಗಳೂರಿಗೆ ಹೋಗ್ ಬೇಕರಿ ನಾವು. ಹ್ಮ ಬೆಂಗಳೂರಿಗೆ ಹೋಗಿ. ಹ ಹೋಗ್ಬಕ್ರಿ ಮುಂದಿನವಾರದಾಗ ಬಾ ಅಂದಾರ ಕೆಲ್ಸದಲ್ಲಿ. ದಿನಾ ನಾಕನೂರ. ತಪ್ಪೆ ಆದರಿ ಕೂಲಿ ಮತ್ತ ಯಾಕ ಕುಂದರೋದ್ರಿ ಹೋಗಿ. ಹ್ಮ ದಿನ ನಾಕ ನೂರ ರಿ ಕಸ ಗುಡ್ಸಕ ಅದಕ ಹೋಗ್ತೀವ್ರಿ ಶಾಲೆಗ. ಹ ಆಯ್ತ ತೊ ಮನಿಗ್ ಬರ್ತೀವ ಹಾ ಮನಿಗ್ ಬರ್ತೀವಿ ದಿನಾ ನಾಕ್ ನೂರ. ಕ್ಕೂಲಿ. ಹ್ಮ್ ಮತ್ತ ಹ ಮುಂದೆ ಮತ್ತ ಮುಂದಿನವಾರ ಏನ ಅದ. ಬರಿೀ ಟೂರ್ ಹೋಗಮ್ ಅಂತ ಅಂದಾರಿೀ ಹೋಗ ಬರ್ಬ ಆ ಕಡೆ. ಮೈಸೂರ! ಆ ಮತ್ತ ಅಂದ್ರೆ ಮನೆ ಕದ ಕೊಟ್ಟ! ಹಂಗ ನೋಡ್ಕೊ ಬಂದೀವ್ರೀ ಮತ್ತ ಪುನತ್ ನ ಸಮಾಧಿ ಈ ಅದೆಲ್ಲ ಹಾ ಮಂತ್ರಾಲಯಕ್ಕೆ ಹೋಗಿದ್ದೆವು. ಅದನ್ನು ನೋಡ್ಕೊಂಬಂದೇವು ನೀವ ಏನ್ ಯಾವ್ದ ಯಾವ್ದ ನೋಡಿಲಿ ಏನ್ರಿ!
ನಾವ ಯಾವ್ದ ನೋಡಿಲ್ಲ ನೋಡ್ರಿ ಬೆಂಗ್ಳೂರ ಹೋಗ್ಿಲ್ಲ ಹೋಗಿದ. ಅವಾಗ ಮೀಟಿಂಗ್ ಅಂತ ಹೋಗಿದ್ದೇರಿ ನಾನು. ದೆ ಬಟ್ ಏನ ಅಲ್ಲಿ ತಿರುಗಾಡ್ ನೋಡಿಲ್ರಿ ಬೆಂಗ್ಳೂರ್ನ.
ಹ ಹಾ ಬರೀ ಬಿಲ್ಡಿಂಗ್ ಜಗ್ ಬಿಲ್ಡಿಂಗ್ ಬಿಸಿಲ ಹತ್ತದಲ್ಲ ಬ! ಇರ್ತದೆ ಎಲ್ಲ. ಒಂದ್ರ ದೊಡ್ಡ ದೊಡ್ಡ ಬಿಲ್ಡಿಂಗ್. ಹ ಹಲೋ
ಹಾ ಹೇಳ್ರಿ ಹೇಳ್ರಿ
ಅದೇ ದೊಡ್ ದೊಡ್ ಬಿಲ್ಡಿಂಗ್ ಇರ್ತಾವ್ರೀ ಬಿಸಿಲಿಲ್ಲಾ ಬಿಸಿಲು ಹತ್ತದಲ ಕಣಿಯಕ್್ರ ಬಿಸಿಲುಲತ್ತ ದ ರ ಜಗ್ ಖಂಡಪಟ್ಟಿ ಗಿಡ ಗಮಟಿ ಹಾ ಬಾಳ ಇರ್ತಾವ್ರಿ. ಏ ಗಾರ್ಡನ್ಗಳು ಅವು!
ಹ
ಹ್ಮ್ ಗಾಡ ನಾವು ಜಿಗ್ಗಿ ಅವ್ರ ಹೇಳಲ್ಲಿ. ಒಂದೊಂದು ಯರನೇ ಒಂದೊಂದ್ ಊರ್ ಇದ್ದಂಗ ಅವರ ಅವು.
ಹ್ಮ್ ಹೌದ್ರ ಒಂದೊಂದ ಏರಿಯಾ ಒಂದೊಂದು ಊರು ಂಗಾವರಿ ಎರಡ್ ಎರಡ್ ಗಂಟಾ ಬೇಕ್ರಿ ಒಂದ ಒಂದ್ ಏರಿಯಂದ ಒಂದ್ ಗಂಟಾ ಎರಡ್ ಗಂಟ ಬೇಕ್ರಿ.
ಹಾ ಅಷ್ಟ್ ಬೇಕಕ್ು ನೋಡ್ರಿ ಅಷ್ಟಲ್ಲ ಇದ ಮತ್ತ ಬರ್ತವಿ ನೋಡ್ರಿ ನಾವವು. ಹಾ ಮತ್ತ ಆಟಿರ್ ದೂರ ಆತಾವ್ರಿ ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ದೊಡ್ ದಡ್..... ಬಿಡಿಂಗ್ ಏರಾದ ಸಾಕ ಆತದ್ರೀ ಇಳದ್ರಾಗ ಸಾಕ ಆತದ. ಬಿಲ್ಡಿಂಗ ಕಲ್
ಇನ್ನ ಮಾಲ್ಾಗ ನೋಡಿಲ್ರಿ ಮಾಲ್ ಕಂಡ ಬಟ್ಟಿ ಅ ಓತ್ರಿ
ಹಾ ಹೌದ್ೌದ್ರಿ ಮಾಲಿನ್ಯ ಅಂಗಡಿ ಅವು ಜಗ್ಗಗೆ ಅವ್ರಿ. ಹ್ಮ್ ಂಡಪಟ್ಟಿ ಅಲ್ಲೇನ್ ಬೆ್ಯಾಂಗ್ಳೂರಾಗೇನು
ಅಲ್ಲೆಲ್ಲಾ ಮೂರ್ ನಾಕು ದಿನ ಒಂದ್ ವಾರ ಇರಬೇಕು ನೋಡ್ರಿ. ್ರ ಎಲ್ಲ ಹಿಂಗ್ ಸುತ್ತಾಡ್ಕೊಂಡ ಎಲ್ಲಾ ನೋಡ್ಕೊಂಡ್ ಬರ್ಬೇಕು.
ಹಾ ನೋಡ್ಕೊ್ ಬರ್ತ ಹತಿವ್ರಿ ಹಿಂಗ ತಗ್ದ ಕೊೋತಿವಿಲ್ಲ ತೋರ್ರಿಸಸ್ತಾರ ಇದು ಪುನೀಿತರ ಸಂಬಂಧಿ ನೋಡು. ಇದು ಪಾರ್ಕ್ ಅನ್ ನೋಡು ಇದು ಗಾರ್ಡನ್ ನೋಡು. ಈಗ ತೋಟ ಹೂವಿನ ತೋಟ ಹೂ ಕಂಡ ಪಡಿ ಚಂದ ಚಂದ ಇರ್ತಾವ್ರ ಇಲ್ಲಿ.
ಹ ಹೌದ್ರಿ ಬಾಳ ಚಂದ.
ಹ್ಮ್ ಹೂವಿನ ಗಿಡ ಅಂದ್ರ ಯಾವ ಯಾವ ತರ ಹೂವಿನ ಗಿಡ ಮಗಳು ಅವು ಬ್ಯಾಡ್ರ ಸುದ್ದಿ ನೋಡ್ಬೇಕು ಬೇಡ ಸುದ್ದಿ ಬೆಂಗ್ಳೂರ ಅಟ್ಟೆದಾವ್ರ ಓಸು ನೋಡ್ಕೊಂತ ಬರ್ತವಿ ನೋಡ್ರಿ ಬರಕ್ ಕೆಲ್ಸಕ್ ಹೋತ್ರ ಅಂದ್ರ.
ಹೌದ್ರಿ ಹ ಹ್ಮ್
ಸಮಾಧಿ ರಾಜಕುಮಾರ್ ಸಮಾಧಿ! ಮತ್ತಂದ್ರ ಅಂಬರೀಷ್ ಚಂದು ಓಸು ನೋಡ್ಕೊಂಡು ಇಷ್ಣ ವಾರದಂದು ಎಲ್ಲ ಸು ಹಾಲಡದ ಆತತಾವ್ರೀ ಅವು ಅವ್ರ ಲೈನಿಗೆ ಹ್ ಹೊಸ್ಸು ನೋಡ್ಕೊ ಬಂದಿ. ಇಲ್ಲ ಹೇಳ್ರಿ.
ನಾವ ಏನ್ ನೋಡಿಲ್ಲ ನೋಡ್ರಿ.
ಬೆಂಗ್ಳೂರ ಬರೀ ಹೋದ ಕಷ್ಟೇ ಹೋಗಿ
ಓದಕ್ಷ್ಟೇ ಹೋಗಿದೇರಿ ಆಯ್ತಾ ಕಾಲೇಜಂದ ಪಿ ಜಿಗ ಪಿ ಜಿಿಂದ ಕಾಲೇಜಿಗೆ ಅಟ್ಟೇರಿ ಜೀವನ ನಾವೇನ್ ಆ ಕಡೆ ಸುತ್ತಾಡಿ ನೋಡಿಲ್ರಿ ಮತ್ತ ಅವಾಗ ಗ ನೋಡ್ಬೇಕ ಬೆಂಗಳೂರು ಮೆ
ಹ ಅಂದ್ರ ಈಗ ಸದ್ಯ ಏನ ಇಂಟರ್ನ್ಶಿಪ್ ಹಾಕ್ಯಾರ
ಅದೇ ನಮ್ಮ್ನ್ಯಾಗನು ಹೋಗ್ ಅಂದರಿ ನಮ್ ಮಮ್ಮಿ ನಮ್ ಸಣ್ಣ ಮತ್ ತಂಗಿದರೆಲ್ಲ ಹೋಗಿದಿರಿ
ಹಾ ರೀ ಹಾ
ಹ್ಮ್ ನಮ್ಮ ಅಣ್ಣನ ಬೆಲ್ ಹೋಗಿದರಿ ಅವ್ರು ಹ್ಮ್
ಹತ್ರಯ ಏನದಕ್ಕೆ ನಿಮ್ಮ ಅಣ್ಣಾರ್ ಬೆಲೆ ಹೋಗಿದ್ರ ಮಾತಾಡ್ಸಕ
ಇಲ್ಲರಿ ಕೆಲ್ಸ ನೋಡಮ್ಮ ಅಂತಾನೇ ಹೋಗಿದ್ರಿ
ಹ್ಮ್ ಹ್ಮ್ ಹ್ಮ್
ಸ್ವಲ್ಪ ನೋಡೋಣ ವಾತಾವರಣ ಬೆಂಗಳೂರ್ ಅಂತ ಹೋಗಿದ್ರೆ ಹಂಗೆ ಹೋಗಿ ಎಷ್ಟಂಂತ ಸ್ವಪ
ಕೆಲ್ಸ ಯಾವಾದ್ರಿ
ಕೆಲ್ಸ ಅದೇ ಏನಾರ ಮಾಡಮ್ ಅಂತ ಹೋಗಿದ್ರಿ ಏನ್ ಮಾಡಿದ್ರರು ಬಿಟ್ರ ಗೊತ್ತದ ಮತ್ ವಾಪಸ್ ಬಂದ್ರು
ಹಾ ಹಾ ಹೌದನ್ರಿ ಹ್ಮ ಆಯ್ತಾಯ್ತ್ರಿ ನಾವವು ಇಷ್ಟೆಲ್ಲಾ ನೋಡಿ ಬಂದಿವವಿ ನೋಡ್ರಿ ಇಷ್ಟ ಮೆಲ್ಲ ಕಿರಣಿ ಅದ ಮತ್ತ ಅಂಗಡಿ ಅದ ಒಂದಿವಸ ಇದ ಹಾಕ ಹಳ ಅವ್ರ ನಮ್ಮನು ಎಮ್ಮಿ ಆಕ ಮನ್ಯಾಗ ಇಷ್ಟೆಲ್ಲಾ ನಡಸ್ಯ ಅಂತ ಹೋಗ್ಬೇಕು ಮತ್ತ ಬೆಂಗಳೂರಿಗೆ ಓದ್ ವಿ ಬರ್ತೀವಿ ಇಷ್ಟೆಲ್ಲ ಅದಾವ್ ನೋಡ್ರಿ ನಮ್ಮ ಹಿಂಬದಿಯನೆನ ನೋರು ನಿಮ್ಮ ಮನ ಮತ್ ಆಕಳಪಕ್ಳ ಅವ್ರೆ
ನಮ್ಮ ಮನ ಆಗಲ್ಲಾರಿೀ ಆಕಳ ಪಿಕ್ಳ ಇಲ್ಲಾ ನಮ್ಮಮ್ಮಿನೇ ಅದು ಟೇಲರಿಂಗ್ ಮಾಡ್ತಾರೀ
ಹಾ ಹಾ ರೀ ಆಯ್ತಾಯಯ್ತು ಆಯ್ತ್ರಿೀ ಗಡಂಬ್ರರಿ ಹಾ ರೀ
ಹ ನಾವ್ ಸಣ ಮಾರ ಮಾಡ್ತ ತರ್ ನೋಡ್ರಿ ವರ್ಕ್ ಹ್ಮ್ ಅದು ಬೆಂಗಗಳೂರ್ದಾಗ ಇದು ಕೆಲ್ಸ ಮಾಡ್ತಾರೆ ಅಲ್ಲಿ ಅವ್ರು ಕೂಡ ಅಲ್ಲೇ ಕೆಲ್ಸ ಮಾಡ್ತಾರೆ
ಹಾ ಯದ್ರದನ್ೀ ಕೆಲ್ಸ ಹೋಗ್ಯಾರ ಬರ್ತವ ಆದಿವವಂದ
ಹ್ಮ ಹೇಳ್ತೇತೋರಿ ನಾನು ಅಲ್ಲಿ ನಾ ಮತ್ತ ಅವ್ರಿಗೆ ಫೋನ್ ಮಾಡ್ ಕೇಳ್ತೀನಿ ಎಲ್ಲಿದ್ದೀರಿ ಏನ್ ಮಾಡಕತ್ತೀರಂತ ಕೇಳ್ಬಿಟ್ಟು ಹೇಳ್ತೀನ್ಂತವ್ರ ಹ್ಮ ಈ ಹ ಇಡ್ರಿ ಇಡ್ರಿ ಹಾ ಹ